ಹಲೋ ಹಲೋ ಹಲೋ
ಆರಾಮದಯಾ
ಹಾ ಆರಾಮ ನೀನು
ಹ್ಮ್ ಆರಾಮದೇನ
ಚಾ
ಹಾ ಕುಡ್ದಿಲ್ಲ ಊಟ ಮಾಡಿದೆ ಇವಾಗ ಹ ಈಗ ಊಟ ಮಾಡಿದ್ದ ರೊಟ್ಟಿ ಪಲ್ಲ ಅನ್ನ ಸಾರು ಮಜಗಿ
ಹ್ಮ್
ನಿಂದುಊಟಾ
ಎಂದ ಆಯ್ತು
ನೀನ್ ಏನ್ ಮಾಡಿದ್ದಿ
ನಾನು ಹೊರಗ್ ಹೋಗಿದ್ದಿಿವತ್ತ ಜೆ ಕೆ ಎಸ್ಗ ಅಲ್ಲೇ ಊಟ ಮಾಡಿದ್ವಿ
ಜೋರಐತಿ ಊಟ
ಹ್ಮ್
ಏನೇನ್ ಮಾಡಿದ್ವಿ
ಕೋಲ್ಡ್ ರೈಸು
ಹ್ಮ್
ಪನ್ನೀರ್ಪಲ್ಲೆ
ಹ್ಮ್
ಹ್ಮ ಮನ್ನು ಅದ ಪನ್ನೀರ್ ತಿಕ್ಕಾ ಅದು ತ್ತ ರೋಟ್ಟಿ
ಹ್ಮ್
ಹ್ಮ ಮತ್ತೆ ಐಸ್ ಕ್ರೀಮ್
ಹ್ಮ್
ಹೃದ್ರ ಬಂದೇನ ಸ್ಪೆಷಲ್ ಐ್ದಪ್ಪ
ಜಗೇ ಸ್ಪೆಷಲ್ ಆ
ಹಾ ಕಬಾಬ್ ಅಂದ ನೋದಿನ ವೆಜ್ ಯಾಕೆ
ಹ್ಮ್
ಬಾಬ ನೋ ಆಯ್ತದ ಅದು ಅಂತ
ಏನಿವಾಗ ಜಿ ಕೆಸ್ಗೆ ಹೋಗಿದ್ ಹೋಟೆಲ್ಗೆ ಹೋಗಿರಿ ಈಗ
ನಮ್ ಸಮಂತನ್ ಬರ್ದೇ ಆಯ್ತಂತನ್ಗದು ಅಂದ ತೊಂಬೂ ಎಲ್ಲಾದೂ ಸೇರಿ
ಹ್ಮ್ ಕೇಕ್ ಎಲ್ಲಾ ಕಟ್ ಮಾಡಿದ್ರಾ
ಹ ಕೇಕ್ ಕಟ್ ಮಾಡವಿ ಹಂಗೆ ಸ್ವಲ್ಪ ತುನ್ ಅಲ್ಲಿ ಆಟ ಆಡಕ್ ಅದಾವ
ಹ್ಮ್
ನ ಪಬ್ಲಿಕ್ ಒಂದ ಫುಲ್ ಆಟ ಆಡಿದ್ರು
ಹ್ಮ್
ಸ್ವಲ್ಪತ್ ಕುಂತ ಬಂದ್ಬಿಟ್ಟು
ಹ್ಮ್ ನಾವ ಮಷ್ಟ ಆಗಿದ್ದ
ಹ್ಮ್ ಚೆನ್ನಾಗಿತ್ತು ಗತ್ತ ನೀನ್ ಏನ್ ಮಾಡಹತ್ತಿ
ನಾನ್ ಹಂಡಿಲ್ಲ ನನ್ ಹಾ ಇವಾಗೇ ನೋಡಿ ಇವತ್ತು ಬೆಳಗ್ಗೆ
ಹ್ಮ್ ಯಾರಾರು
ನಮ್ ತಮ್ಮ ನಮ ತಮ್ಮನ್ ಹಳೆ ಸಾಲಿ ಹ್ಮ್ ಫ್ರೆಂಡ್ಸ್ ಸ್ನೇಹಿತರು
ಹ್ಮ್
ಹ್ಮ್ ಹತ್ತನೇ ಕ್ಲಾಸ್ ಸ್ನೇಹತ್ ಎಲ್ಲ ಹೋಗರ ದೊಡ್ಡ ಗಾಡಿ ಮಾಡ ಕಣಗರ
ಗಾಡಿ ಮಾಡ್ಕೊಂಡು ನಿನ್ ತಂಗಿಯಾರ ಮತ್ತೆ
ನನ್ ತಂಗಿ ಹೋಗಿದ್ಲಕಿ ಅವ್ರ ಪಿ ಜಿ ಗರ್ಲ್ಸ್ ಹುಡ್ಗಿರ್ ಜೊತೆ ಎಲ್ಲ ಹೋಗ್ ಬಂದ್ಲಕ್ಕೆ ನಿನ್ನೆ ಹೋಗಿದ್ಲ ಇವತ್ ಬಂದ್ಲ ಹ್ಮ್
ಇನ್ನು ಈಗಂಟದ
ಹ್ಮ್ ನನ್ ತಂಗಿನೂ ನಾು ಹೋಗಿದ್ನಲ್ಲ ಲಾಸ್ಟ್ ಟೈಮ್ ಸಕಲೇಶ್ಪುರ ಆ ಕಡೆನ ಹೋಗಿದ್ಲು ಅದೇ ಬೆಟ್ಟದ್ ಬರೇಶ್ವರ ಬೆಟ್ಟ ಎತ್ತಿನಭುಜ ಅಲ್ಲೆಲ್ಲಾ ಹೋಗ ಯಟ ನಮ ನಮ ತಮ್ಮರು ಅದೇ ಮಂಗಳೂರು ಚಿಕ್ಕಮಂಗ್ಗಳೂರು ಹ್ಮ್ ಧರ್ಮಸ್ಥಳಲ್ಲ ಉಂಟಾರ
ಅಲ್ಲಿ ವೆದರ್ ಮಸ್ತ್ ಇರುತ್ತಲ್ಲ
ಹ ಸರ್ತ್ತ ಇವಾಗ ಬರ ಮಳೆಗಲ್ಲ
ಾನ್ ಮಾಡಾಳ ಎಷ್ಟು ಬಷರಯತು
ಹ ಈ ಕಡೆ ಬಿಸ್ಲ ಐತಿ ಆ ಕಡೆ ಮಳೆ ಇರತ್ತ ಹ್ಮ್ ಹ ಇದು ನ ತಮ್ಮ ಹೇಳಿದ್ನಾರ ಕಲ್ಬುರ್ಗಿ ಹೋಗ್ಯನಂತ ಒಂದು ಹ್ಮ್ ಅಲ್ಲಿ ಹತ್ತು ದಿನ ಕ್ಯಾಂಪ್ ಐ್ತಂತ ಯೋಗ ಎಲ್ಲಾ ಮಾಡ್ಸಿದ್ರೆ ಯೋಗ ಡೇ ಸಲಾಗಿ ಅಲ್ಲಿರೋ ವಿದ್ಯಾರ್ಥಿಗಳಿಗೆ ಶಿಕ್ಷಕರಿಗೆ ಎಲ್ಲಗ ಮಾಡ್ಸಕತ್ತಾರಂತ
ಎಲ್ಲ
ಸಾನ ಹ್ಮ್ ಎಲ್ಲಾರ್ಗ ಮಾಡಿಸ್ತಾರಂತ
ಮತ್ತ ಇವ್ರಿಗೆ ಇದು ಕೊಡ್ತಳಂತಾನ ಅಟೆಂಡೆನ್ಸ್
ಹ್ಮ್ ಹೇರಿ ಕೊಡ್ತಾರ
ಹ್ಮ್ ಎಲ್ಲಾ ನಮ ಕೊಡಂದ ನನ್ ರಕ್ಕ ಅವ್ರ ಕರ್ಕೊಂಡು ಹೋಗ್ತಾನ ಅಷ್ಟೇ
ಇಲ್ಲ ಇಲ್ಲ ಈಗ ಕೊಡ್ಬೇಕಕ್ ನಾವ್ ರೊಕ್ಕ ನಾವ್ ರೊಕ್ಕ ಕೊಟ್ಟಿದ್ದೆಲ್ಲಾ ಬಿಲ್ ಇಟ್ಕಬಬೇಕ ಚೀಟಿ ಇಟ್ಕಬೇಕಂತ ಆಮೇಲೆ ಅವರು ಕೊಡ್ತಾರಂತ ಕಾಲೇಜರು
ಹ್ಮ್ ಹ್ಮ್ ಹ್ಮ್
ಹ್ಮ್
ಯಾವ ಊರ ಅಂದ್ರಲ್ಲ ಕಲ್ಬುರ್ಗಿ
ಹ್ಮ್ ಕಲ್ಬುರ್ಗಿ ನಿಮ್ಮ್ ಅಕ್ಕದಾಳಲ್ಲ ಅದ ಅವ್ರ ಹ್ಮ್
ಎಷ್ಟ್ ದೂರ ಆಗತ್ ಹಾ ಎಷ್ಟ್ ದೂರ ಆಗತ್ತಾ ಅಲ್ಲಿದ
ಹ್ಮ್ ಧರ್ಮಸ್ಥಳದಿಂದ ಆಗುತ್ತ ಅ ಮುನ್ನೂರು ಕಿಲೋಮೀಟರ್ ಹ್ಮ್
ಆಫೀಸ್ ಯಾವಾಗ ಹೋಗ್ತಾರ-
ವಾಪೀಸ್ ಹತ್ತು ದಿನ ಆದ್ಮೇಲೆ ಇವತ್ತುಹೋಗಿ ಎರಡು ದಿನ ಆಯತ
ಹತ್ತು ದಿನ ಅಲ್ಲೇನಾ
ಇನ್ನ ಎಂಟು ದಿನ
ಅಲ್ಲ ಮತ್ತೆ ಎಲ್ಲಾ ಇವು ಕ್ಲಾ ಇದು ಕ್ಲಾಸ್ ತಗೊಂಡಲ್ಲಂತಾನ
ಕ್ಲಾಸ ಇವರು ಬಂದು ಆಮೇಲೆ ಅರ್ಥ ಮಾಡ್ಕೇಬೇಕಷ್ಟೆ
ಹ್ಮ್ ಗರ್ಲ್ಸ್ ಬಾಯ್ಸ್ ಎಲ್ಲ ಹೋಗ ಅಲ್ಲಾ ಹುಡುಗಿಯಾರ ಹುಡುಗರ ಹೋಗ್ಯಾರ ಏನ
ಎಲ್ಲ ಇಬ್ರೇ ಹೋಗ್ಯಾರಂತ ಅವ್ರ ಕಾಲೇಜ್ಂದವು ಒಬ್ಬ್ರ ಒಬ್ಬರು ಅವ್ರಕಿನ್ನ ದೊಡ್ಡ ಅವರು ಒಬ್ರು ನಮ್ಮ ತಮ್ಮ- ಹ್ಮ್
ಹ್ಮ್
ಊಟದೇನಾ ಸ್ವಲ್ಪ ಅಡ್ಜಸ್ಟ್ ಅಗಿ ಅಗಿ ಅ ಕರೆಕ್ಟ್ ಆಗಿಲ್ಲ ಅಂತಂದ ಸರಿ ಹೋಗಿಲ್ಲ ಅಂತಂದ ಹ್ಮ್ ಬೆಳಗ್ಗೆ ಬೆಳಿಗ್ಗೆ ಮಧ್ಯಾಹ್ನ ಅದೇ ನಾರ್ಮಲ್ ನಮ್ ಊಟನ ಕೊಡ್ತಾರ
ಹ್ಮ್
ರಾತ್ರಿ ಒಂದ ಹೊತ್ತು ಹ್ಮ ನಾರ್ಮಲ್ ಅದ ಸಸ್ಯಾಹಾರಿನ ಕೊಡ್ತಾರಂತ ಸಸ್ಯಾಹಾರ ಕೊಡ್ತಾರ ರಾತ್ರಿ ಒಂದ ಇನ್ನ ರಾತ್ರಿ ಮಾಂಸಾಹಾರ ಕೊಡ್ತಾರಂತ
ನಿಂತಮ್ಮಂನು
ಅದು ತಿನ್ನಲ್ಲ ಅಂತಂದ್ರ ಹೊರಗ ಹೋಗಿ ಅದ ಚೀಟ್ ಎಷ್ಟು ಊಟ ಮಾಡಟ್ಟಿದಾರೊ ಆ ಚೀಟಿನ ಎತ್ತಿಟ್ಕೊಬೇಕಂತ
ನಿಮ್ ತಮ್ ತಿಂತಾನ ಇಲ್ಲ ಅದೇ ಹೇಳ್ ಫಸ್ಟ್
ಅಂತಂದೆನಲ್ಲ
ಹ್ಮ್
ಫುಲ್ ಸಸ್ಯಹಾರಿ ಅವ ಮಟ್ಟೆ ಮಾಂಸ ಮಟ್ಟಲ್ಲ
ಹ್ಮ ಹ್ಮ
ತತ್ತಿನೇ ಮುಟ್ಟಲ್ಲ
ಒಳ್ಳೆಯದು
ಹ್ಮ
ಅಲ್ಲೇ ಸ್ವಲ್ಪ ನೋಡಿ
ಹಾ
ಹ್ಮ
ಇವತ್ತು ಹೊರಗ್ ಹೋಕ್ತೀನಿ ಅಂತ ಹೇಳಿದ್ದ
ಹ್ಮ
ಸರ್ದು ಯಾವ್ದೊ ಒಂದ್ ಫಾರ್ಮಸಿ ಐತ್ ದಲ್ಲಿ ಔಷಧದ್ ಅಂಗಡಿ ಐತೊಂದ ಅಲ್ಲಿ ಹೋಗ್ತೀನಿ ಅಂತ್ ಹೇಳಿದ್ದ ಹೋಗ್ಯಾನ ಏನ್ ಮಾಡನ ಗೊತ್ತಿಲ್ಲ ಹ್ಮ್ ನಮ ತಮ್ಮ ಕಲ್ಬರಿಗ ಆ
ಯಾವ ಫಂ ಯಾವ ಔಷಧಂಗ್ಡಿ
ಅವ್ರ ಸರ್ದ್ ಐಯ್ತಂತಲ್ಲೋ ಕಾ ಪಿ ಜಿ ಮಾಡಕತ್ತರ ಸರ್ದ್ ಐತಂತ ಮತ್ ನಿನ್ ತಿಂಚ ನ ನೀ ತಿಂತ್ಯೇನೋ ಮಾಂಸ
ಇಲ್ಲಪ್ಪ ನಾನ್ ತಿನ್ನಲ್ಲ ಮಾಂಸ ಸಸ್ಯಾಹಾರಿ ನಾವು
ಹ್ಮ್ ಹ್ಮ ಎಲ್ಲಾ ನಡಿ ನಾನೂ ಒಬ್ ತಿನ್ನ ತಿಂತೀನ್ ಅಂಗಂದ್ರ
ಹ್ಮ್
ಹ
ಕಿರಣ್ಣು ತಿಂತಾನೇನು
ಕಿರಣ್ ತಿನ್ನಲ್ಲ ಬರೀ ಕತ್ತುದ್ದಣಾಂತ
ನೋಡಾ ಮತ್ತೆ ನೀನ್ನೊಬ್ಬ ಅನ್ಸುತ್ ನೋಡ್ ನಂ ಫ್ಯಾಮಿಲ್
ಎಲ್ಲಾರ್ ಒಂದೇ ತರ ಇರಕ್ಕೆ ಆಗಲ್ಲ
ಹೌದ್ ಹೌದು
ಹ್ಮ ನನ್ ತರ ನೀವ ಇರಕ್ಕಾಗಲ್ಲ ನಿನ್ ತರ ನಾನೇ ಇರಕ್ಕ ಆಗಲ್ಲ ನಮಮ್ಮ ಇಬ್ಬರು ತರ ಇನ್ನೊಬ್ರು ಇರ
ಮತ್ತೆ ಯಾವಾಗ್ ಬರದು ಸಂಘ.
ಹೇಳ್ಬೇಕ್ ಮತ್ತೆ ನೀನಾ.
ಸಂಘ ಸಂಘ ಒಬ್ಬರ್ತಾನ
ಹೇಳಿದ್ನಲ್ಲ ಅದ ಎಂಟು ದಿನ ಆದ್ಮೇಲೆ ಬರ್ತಾನ.
ಅಂಗದ್ರೇ ಕಿರಣ್.
ಕಿರಣ ಹೋಗೋದ್ ಇವತ್ತು ಹೋಗ್ಯನಾ. ನೋಡ್ತಾನ ಸೀದಾ ಹೋದ್ರ ಮೈಸೂರ್ರಿಗೆ ಹೋಗಕಣ. ಅಲ್ಲಿಂದ ಅಲ್ಲೇ ಟ್ರಿಪ್ ಮುಗಿಸಿ ಈ ಪ್ರವಾಸ ಮುಗಸೀ. ಹ್ಮರಿ ಇಲ್ಲ ಅಂತಂದ್ರ ಟೈಮ್ ಇತ್ತು ಕಾಲೇಜ್ ಇಲ್ಲ ಕ್ಲಾಸ್ ಇಲ್ಲ ಅಂತಂದ್ರ ಇಲ್ಲಿಗ್ ಬಂದ ತಿರ್ಗಾ ಇಲ್ಲಿಂದ ಹೋಗ್ತಾನ ಸುಮನೆ ಇಲ್ಲಿಗ್ ಬಂದು ಹೋಗೋದು ಖರ್ಚಾಗ ಬಾಳ ಆಗುತ್ತೆ.
ಈಗ ಅಲ್ಲಿದ್ರ ಬರಕ್ ಎಷ್ಟು ಹೋತಾರ ಮೈಸೂರಿಂದ ಕೊಬ್ಬಳ ಬರಕ್.
ಅಲ್ಲಿಂದ ಮೈಸೂರಿಂದ ಕೊಬಳದರಕ್ ಟ್ರೈನಿಗೆ ಬಂದ್ರೆ ಒಂದ್ ಆರ್ನೂರು ರೂಪಾಯಿ ಹೋಗುತ್ತೆ.
ಅಷ್ಟೊಂದ.
ಹ್ಮ್ ದೂರ ಆತ್ತೆ ಬಹಳ ಮೈಸೂರು. ಬೆಂಗಳೂರು ದಾಟಿ ಹೋಗಬೇಕು. ಬೆಂಗಳೂರು ದಾಟಿ ಮೈಸೂರು ಹೋಗಬೋದು.
ಬಸ್ ಬೇಂದ್ರೆ.
ಬಸ್ ಅಂದ್ರ ಅಷ್ಟೇ ಆಗತ್ ಬಸ್.
ಅಲ್ಲ ಬೆಂಗಳೂರಿಗೆ ಬೆಂಗಳೂರ್ ಮುಂ ಇತೆನ್ ಮೈಸೂರು ಮೈಸೂರ್ ಅಧ್ಮೆಮೇಲೆ ಬೆಂಗಳೂರು ಆಯ್ತಾ.
ಬೆಂಗಳೂರು ಆದ್ಮೇಲೆ ಮೈಸೂರು.
ಹೌದಾ
ಮರು ಮಂಡ್ಯ ಮೈಸೂರು
ಬೆಂಗಳೂರು ಆದ್ಮೇಲೆ ಮೈಸೂರ.
ಹ್ಮ್ ಬೆಂಗಳೂರು ಕೆಂಗೇರಿ ಕೆಂಗೇರಿ ಆದ್ಮೇಲೆ ಯಾವ್ಯಾವ ಡಿಸ್ಟ್ರಿಕ್ ಬರ್ತೋ ಅದಾದ್ಮೇಲೆ ಮಂಡ್ಯ ಡಿಸ್ಟ್ರಿಕ್ ಮಂಡ್ಯ ಡಿಸ್ಟ್ರಿಕ್ ಧಾಟಿಧ್ಮೇಲೆ ಮೈಸೂರು.
ಹಮ್ಮನ್ ಮೊದಲೇ ಮೈಸೂರು
ಮೈಸೂರು ಫಸ್ಟ್ ಬರಲಾ. ಮೊದಲು ಬರಲಾ.
ಮೊದ್ಲು ಬೆಂಗಳೂರು ಆಮೇಲೆ ಮೈಸೂರನಾ
ಹ್ಮ್
ಹಡ ಬಾಳ ದೂರ ಐತ್ತೆ.
ಹ್ಮ
ಸುಮ್ನೆ ಅಲ್ಲೇ ಇದ್ರೆ ಅಲ್ಲೇ ಆದ್ರೆ ಅಲ್ಲೇ ಹೋಗಂತ ಬ
ಅದ ಹೇಳಿನಿ ಮತ್ತೆ ಇಲ್ಲಿಗ್ ಬಂದ್ರೆ ಖರ್ಚು ಬಾಳ ಆಗತ್ತ ಅಂತ ಹೇಳಿನಿ
ಹ್ಮ್
ಹ್ಮ್ ಈಗ ಆಲೆೇ ದುಡ್ಡು ತಗೊಂಡೋಗ ನನ್ ಕಡೆ ಒಂದಿಷ್ಟು ಪಾಪ ಅಪಾಜಿ ಮಮ್ಮಿ ಕಡೆ ಅಪ್ಪಾಜಿ ಎಷ್ಟ್ ಕೊಟ್ರ ಹೇಳಿಲ್ಲ ನೋಡ ಬೆಳಿಗ್ಗೆ ಮಾಡಿ ಅ ಅದು ಅವ್ರ ಕೂಲಿಕಾರ್ ಕೆಲ್ಸ ಸ್ಟಾರ್ಟ್ ಆಗೈತೆ ಅಂತ ಅಲ್ಲಿಗೆ ಹೋಗನಿ ಅಂತ ಹಾ ರಾಕಾಜ ಹ್ಮ ಅಮ್ಮ ಗೊತ್ತಿಲ್ಲ
ಹ್ಮ್ ಸರಿ ತಗೋ
ಸರಿ
ಹ್ಮ್